ನಮಸ್ಕಾರ ಏನ್ ಮಾಡ್ತಿದ್ದೀರಾ
ಸುಮಮ್ಮನೆ ಕುೂತ್ಕೊಂಡಿದೀವಿ ನೋಡಿ ನೀವೆನ್ ಮಾಡ್ತಿದ್ದೀರಾ
ನಾವು ಸುಮ್ನೆ ಕೂತಿದ್ದೀವಿ
ಹೌದಾ ನೀವ್ ಇರೋ ಕಡೆ ಏನಾದ್ರು ಮಳೆ ಬರ್ತಿದ್ಯಾ
ಇನ್ನು ಇವಾಗ ಅಂದ್ರೆ ಶುರು ಆಗಿದೆ
ಹೌದಾ ಇಲ್ಲಿ ಬೆಳಿಗ್ಗೆಯಿಂದ ಮಳೆ ಬರ್ತಾ ಇದೆ ನಾವಿರೋ ಕಡೆ
ಹೌದಾ ಇನ್ ರಾತ್ರಿ ಪೂರ್ತಿ ನಿ ನಿಲ್ಲುತ್ತೆ ಇಲ್ಲಿನು ಹಂಗೆ ಅಂದ್ರೆ ಅಂದ್ರೆ ಹ
ಬಿಟ್ಟು ಬಿಟ್ಟು ಬಿಟ್ಟು ಬಿಟ್ಟು ಬರ್ತಾ ಇದೆ
ಹೌದಾ ಇಲ್ಲಿ ಬರ್ತಾನೇ ಇದೆ ಏನ್ ಮಾಡಕ್ಕು ಆಗಲ್ಲ ಇಲ್ಲಿ ಬರ್ತಾನೇ ಇದೆ ಶುರು ಆಗಿರೋದು ಬೆಳಗ್ಗೆ ಬೆಳಿಗ್ಗೆಯಿಂದ ಬರ್ತಾ ಬರ್ತಾ ಬರ್ತಾನೆ ಇದೆ ಇನ್ನು ಜೋರಾಗ ಆಗ್ತಿದೆ ಹೊತ್ತು ಕಮ್ಮಿ ಆಗ್ತಾ ಇಲ್ಲ
ಹಾ ಹೌದು
ನನ್ಗು ಗೊತ್ತಿಲ್ಲ ಯಾಕಂತ ದೇವರೆ ಕಾಪಾಡ್ಬೇಕು ಹಾ ಮಳೆ ಕಾಲ ಬಿಸಲು ಆಗೋಯ್ತಿ ಇವಾಗ ಮಳೆ ಬಂತು
ಹ್ಮ್ ಬಿಸಿಲು ಬಿಸಿಲುಗಾಲ್ದ ಬಿಸಿಲು ಕಾಾಲದಲ್ಲಿ ನಾವು ಸೈ ಸಕ ಸೆಕೆ ಸೆಕೆ ಅಂತವಿತೀವಿ
ಹಾ ಇವಾಗ ಬೇಕಪ್ಪ ಬಿಸಿಲು ಅಂತೀವಿ
ಹ್ಮ್ ಹಗೆ ಏನ್ ಹ್ಮ ಜನರೆ ಹಿಂಗೆ ಅಲ್ಲ ನಾವ ಜನ್ರೇ ಹಿಂಗೆ ಅ್ರ ಅದು ಅದ ಇ ಒಂದಿದ್ರೆ ಒಂದ್ ಬೇಕು ಅಂತೀವಿ ಇನ್ನೊಂದಿದ್ರೆ ಇನ್ನೊಂದ್ ಬೇಕಂತ ವಿ ಇನ್ನೊಂದು ಇನ್ನೊಂದು ಇನ್ನೊಂದು ಮತ್ತೊಂದು ಹಿಂಗೆ ಆಶೆಗಳಿಗೆ ಅಂದ್ರೆ ಮಿತಿ ಅನ್ನೋದೇ ಇಲ್ಲ ನಮ್ಗೆ ಮತ್ತ ಇನ್ನೆನ್ ಸಮಾಚಾರ
ಕೇಳಿಸ್ತಾ ಇದೀಯಾ ನಿಮ್ಗೆ ನೀವೇನಾದ್ರು ಎಲ್ಲಿದ್ದೀರಾ
ಇಲ್ಲ ಕೇಳಿಸ್ತಿದೆ ನಿಮ್ಗೆ ಕೇಳಸ್ತಿದ್ಯಾ
ಕೇಳಸ್ತಿದಿಯ ಕೇಳಿಸ್ತಾ ಇದೆ ಹೇಳಿ
ಅಂದ್ರೆ ಅಂದ್ರೆ ಮಿತಿ ಅನ್ನೋದೇ ಇಲ್ಲ ಆಸೆಗಳಿಗೆ ಆ ಒಂದಿದ್ರೆ ಮತ್ತೊಂದು ಮತ್ತೊಂದ್ ಬೇಕ್ ಬೇಕ್ ಅನ್ಸ್ತಾ ಇರುತ್ತೆ ಇರೋದ್ರ ಮೇಲೆ ನಮ್ ತೃಪ್ತಿ ಅನ್ನೋದ ಇರೋದಿಲ್ಲ ಅಂತ ಅಂದ್ರೆ
ಹಾ
ಹಾ ಹಾ ಹ್ಮ
ಸತ್ಯ
ಹೌದು ಮತ್ತೆ ಇನ್ನೇನ್ ಸಮಾಚಾರ
ಹೇಳ್ಬೇಕ್ ನೋಡಿ ನೀವೇ ನೀವ್ ಹೇಳದ್ರೆ ಕೇಳ್ಸ್ಕಂತೀನಿ
ಹ್ಮ ಇಲ್ಲ ನಮ್ದು ನಮ್ದು ತೆ ಕೆಲ್ಸ
ಹಾ ಅಷ್ಟೆ ಏನ್ ಮಾಡಕ್ಕ ಆಗಲ್ಲ
ಹೌದು
ಮತ್ತೆ ಯಾವಾಗ ಸುಮ್ನೆ ಕುತ್ಕೊಂಡಿದ್ದೀರಾ ಆರಾಮಾಗಿ
ಏನು ಆರಾಮ ಇಲ್ಲ ಸುಮ್ನೆ ಹಂಗೆ ಹಾ
ಇದ್ದೀರಾ ಆರೋಗ್ಯಕ್ಕೆ ಒಳ್ಳೇದಂತ
ಕತಾ ಇದ್ದೀವಿ ಒಂದ್ ಸ್ವಲ್ಪತ್ ಕ ಕುತ್ಕೊಳ್ಳೋದು ಆಮೇಲೆ ಓಡಾಡೋದು ಇದೆ ನಡೀತಾ ಇದೆ ಹ್ಮ ಹಾ ಹೌದು
ಅಷ್ಟೇ ಬಿಡಿ
ಹೌದು ಮತ್ತೆ ಹೇಳಬೇಕು ಇವಾಗ ನೀವೇ ಏನಿಲ್ಲ ನಿಮ್ದು
ಹ
ಏಯ ನಿಮ್ಗೆ ಯಾವ್ತರ ಆಹಾರ ಅಂದ್ರೆ ಇಷ್ಟ ಏನ್ ತಿಂದ್ರಿ ಏನು ಹೇಳ ಇಲ್ಲ
ಹೌದಾ ನಾನ್ ಮಾಂಸಾಹಾರಿ ಚಿಕನ್ ತಿಂದೆ ನನ್ಗೆ ಆಹಾರ ಇಷ್ಟ ಅಂದ್ರೆ ಇವಾಗ ಮಾಂಸ ಒ ಸಾರಿಲ್ಲಿ ಚಿಕನ್ ಬಿರಿಯಾನಿ ಕಬಾಬು ದೆಲ್ಲ ಇಷ್ಟ ಸಸ್ಯಹಾರಿದದಲ್ಲಿ ಬಸ್ಸಾರು ಮುದ್ದೆ ರಾಗಿ ಮುದ್ದೆ ಅಂದ್ರೆ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಇಂತವೆಲ್ಲ ಮತ್ತೆ ಹಣ್ಣು ಗಳಲ್ಲಿ ಮಾವಿನಕಾಯಿ ಮತ್ತೆ ಇಂಂತವೆಲ್ಲಾ ಇ ಇಷ್ಟ ಮಾವಿನಕಾಯಿ ಅಂದ್ರನೆ ತುಂಬಾ ಇಷ್ಟ ಹಣ್ಣುಗಳಲ್ಲಿ
ಹೌದು ಮಾವಿನ ಕಾಯಿ ಕಾಲ ಮುಗೀತಾ ಬಂತು ನೆಕ್ಸ್ಟ್ ಅಂದ್ರೆ ಮತ್ತೆ ಇನ್ನೊಂದ್ ನಕು ನಮಗ್ ಬೇಕಕ್ ಅನ್ಕೊಂಡ್ರೆ ಮತ್ತೊಂದ್ ವರ್ಷದವರ್ಗೂ ಕಾಯ್ಬೇಕು
ಆದ್ರೂ ಅವ ನನ್ ಕಡೆ ಪ್ರತಿ ದಿನಾನೂ ಸಿಗೋತರ ಇರುತ್ತೆ ಅದಲ್ಲಿಂದ ಬರುತ್ತೆ ಗೊತ್ತಾಗಲ್ಲ ಅಯ್ಯಪ್ಪ ಇದ್ ಮಾವಿನನ್ಕಾಯ ಧು ಇದಲ್ಲ ಅಲ್ಲ ಅಪ್ಪ ಗೀತ ಅಂದ್ರು ಆದ್ರೂ ಒಂದೊಂದ್ ಕಡೆ ಇರುತ್ತೆ
ಹೌದೌದೌದು
ಇತಾರೆ ಅದ ಹೆಂಗಿರುತ್ತ ಅಂತ ಗೊತ್ತಾಗಲ್ಲ
ಹೌದು ಈ ಆಧುನಿಕ ಕಾಲದಲ್ಲಿ ಪ್ರತಿಯೊಂದು ಸಿಗ್ತಾನೆ ಇರುತ್ತೆ ಅದು ಎಲ್ಲಿಂದ ಸಿಗುತ್ತೆ ಅಂತ ಮಾತ್ರ ಗೊತ್ತಿಲ್ಲ ಪ್ರತಿಯೊಂದು ಕಡೆನೂ ಸಿಗ್ತಾ ಇದೆ ಅಂದ್ರೆ
ಸಿಗುತ್ತೆ ಅಷ್ಟೆ ಏನ್ ಮಾಡಕ್ಕು ಆಗಲ್ಲ ಸಿಗುತ್ತೆ ಇಷ್ಟ ಆದ್ರೂ ತಿನ್ಬೇಕು ನಾವವು ಇಷ್ಟಪಡ್ಕೊಂಡ ಮತ್ತೆ ನೀವಿರೋ ಕಡೆ ಎಲ್ಲಾ ಸಿಗುತ್ತೆ ಹಾ
ಹಾ ಸಿಗುತ್ತೆ ಹಂಗೇನು ಅಂದ್ರೆ ಸ್ವಲ್ಪ ದೂರ ಹೋಗ್ಬೇಕು ತುಂಬಾ ದೂರ ಅಂತೇಏನ ಇಲ್ಲ ಒಂದು ಐದ ನಿ ಐದ್ ನಿಮಿಷ ಹಂಗ ಸಿಗುತ್ತೆ ಹಾ
ಇಂದ್ರೆ ಸಿಕ್ಕದ್ರೆ ಸಾಕು ಅಪ್ಪ ದೂರ ನಡ್ಕೊಂಡ್ ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಇವತ್ ನಾವು ಹ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಇಳ್ದ್ದೀವಿ ಇಳ್ದಿರೋದ್ರಿಂದ ಅರ್ ಕಂಟೆ ನಡದಿದೀವಿ ಅನ್ ನಡಿಯೋದಕ್ಕೆ ನಮ್ಗ್ ಸಸ್ತ ಆಗ್ಬಿಡ್ತದೆ ಯಾವ ಅಪ್ಪ ದೇವ್ರೇ ಅನ್ಕೊಂಡಿ
ಹೌದು ಹೌದು ಅಂದ್ರೆ ಯಾವ ದೇವಸ್ಥಾನ ಇ
ಬಂಡೆ ಮಹಾಕಳಂ ಅಮ್ಮ ದೇವಸ್ಥಾನ ಅಂತ ಹೋಗಿದ್ವಿ ಒಂದ್ ಹತ್ರ ಇಲ್ದಿದೀವಿ ಅಲ್ಲಿಂದ ನಡ್ಕೊಂಡ್ ಹೋಗಕ್ ಅ್ಯೋಯ್ಯೋ ಮೂಲೆ ಮೂಲೆ ಮೂಲೆ ಮೂಲೆ ನಡ್ಕೊಂಡ್ ಹೋಗಿದ್ದಾಯ್ತು ಯಪ್ಪ ಅರ್ಥನೇ ಆಗ್ಲಿಲ್ಲ
ಹ್ಮ್ ಬಸ್ಸಿನ ವ್ಯವಸ್ಥೆ ಏನಿಲ್ವಾ ಅಲ್ಲಿ
ಅಂದ್ರೆ ಅಲ್ವರ್ಗೂ ಚಾಮರಾಜಪೇಟೆ ಅಂತಿದೆ ಅಲ್ವರ್ಗೂ ಹೋಗ್ಬೋದು ಬಸ್ ಅಲ್ಲಿ ಅಲ್ಲಿಂದ ನಡ್ಕೊಂಡ್ ಹೋಗ್ಬೇಕು ನಾವು
ಹಾ ಹಾ
ಅಲ್ಲಿಂದ ನಡ್ಕೊಂಡ್ ಹೋಗೋಕ್ಕೆೆ ತುಂಬಾ ಕಷ್ಟ ಆಗ್ಬಿಡ್ತು ಮತ್ ನಮಗೂ ಗೊಥಾಯ್ತು ಅಂದ್ರೆ ಎಲ್ಲಾ ತಿಳ್ ಇಕೋಬೇಕಲ್ಲಾ ಹಿಂಗ ಹೋಗ್ಬೇಕು ಹಿಂಗ ಹೋಗ್ಬಾರ್ದು ಹಿಂಗೆಲ್ಲಾ ಹೋಗ್ಬೇಕು ಅಂತ ಹೋಗೋಗ ಹೋಗ್ ದಾರಿಿಯ ಎಲ್ಲಿ ಮತ್ತೆ ಬರವಾಗ ಒಂದ ದಾರಿಯಲ್ಲಿ ಬಂದ್ವಿ ಅನ್ನೋ ತರ ಆಗ್ಬಿಡ್ತು
ಹೌದಾ ಹ್ಮ
ಅಷ್ಟೇ ಏನ್ ಮಾಡಕ್ಕ ಆಗಲ್ಲ ಎಲ್ಲ ತಿಳ್ಕೋಬೇಕು ಅಷ್ಟೆ ನಾವುನು ಇವಾಗ ಒಂದ್ಸಲ ಹೋಗಿದೀವಲ್ಲ ತಿಳ್ಕೊಂಡ್ವಿ ಮತ್ತೆ ಇನ್ನೊಂದ್ಸಲ ಹೋಗ್ಬೇಕಂದ್ರೆ ನಮ್ಗೆ ಗೊತ್ತ ಗುತ್ತೆ ಈ ಈ ದಾರಿಯಲ್ಲಿ ಹೋಗ್ಬೇಕು ಈ ದಾರಿಯಲ್ಲಿ ಹೋಗ್ಬಾರ್ದು ಅಂತ
ಹೌದೌದು ಮತ್ತೆ ನೀವು ಶಾಲೆ ಟೈಮ್ ಅಲ್ಲಿ ಅಂದ್ರೆ ಶಾಲೆ ಸಮಯದಲ್ಲಿ ಎಲ್ಲಾರ ಹೋಗ ರಲ್ಲ ಯಾವದಾದ್ರು ಸ್ಥಳಗಳಿಗೆಲ್ಲ ಭೇಟಿ ನೀಡಿರ್ತೀರಾ ಶೈಕ್ಷಣಿಕ ಪ್ರವಾಸ ಅಂತೆಲ್ಲಾ ಮಾಡಿರ್ತಾರೆ ನಿಮ್ ಶಾಲೆಯಲ್ಲಿ ಚಿಕ್ಕಂದ್ರೆ ಚಿಕ್ಕವಿದ್ದ ಗೊತ್ತಾಗೆಲ್ಲ ಆತರ ಯಾವ್ದಾದ್ರು ಸ್ಥಳಕ್ಕೆಲ್ಲ ಹೋಗಿದ್ದೀರಾ ಅಲ್ಲಿ ಅಲ್ಲಿ ನಿಮ್ ಹೌದಾ ಅದ ನಮ್ಮ ಮತ್ರೆ ಪ್ರತಿಯೊಂದು ಸಂಶೋಧನೆಯಲ್ಲಿ ಎಲ್ಲಾ ಮೊದ್ಲು ಮೊದ್ಲನೇ ಸ್ಥಾನದಲ್ಲಿದೆ
ಹಾ ಅಲ್ಗ ಹೋಗಿದ್ವಿ ಅಲ್ಲಿ ಅಂದ್ರೆ ನಮ್ ಕಾಲೇಜ್ ನಲ್ಲಿ ಕರ್ಕೊಂಡ ಹೋಗಿದ್ರು ಅಬಾ ಒಂದು ರಾತ್ರಿ ಎಲ್ಲಾ ಹೋಗಿರೋದ ಬಸ್ ಅಲ್ಲಿ ಅವಾಗ ಬ ಹ ಅಂದ್ರೆ ನಾವಿರೋ ಕಡೆಗೂ ಅದಕ್ ತುಂಬಾ ದೂರ ಅಲ್ವಾ
ಹಾ ಹಾ
ಅದಕ್ಕೆ ಹಂಗ ಹೋಗಿದ್ವಿ
ಚೆನ್ನಾಗಿ ಚೆನ್ನಾಗ್ ಅನ್ಸ್ತ ತ್ತಾಲ ಅಲ್ಲಿ ನಿಮ್ಗೆ ರೇ ನಿಮ್ಮ ವೈಯಕ್ತಿಕ
ಎಲ್ಲ ಚೆನ್ನಾಗಿತ್ತು ನಮಗು ಅಂದ್ರೆ ಹೋಗ್ಬೇಕನ್ ಕೊಂಡಿರೋದಕ್ಕೆ ಅಲ್ವಾ ಇವಾಗ ಅದಕ್ಕೂ ನಾವು ಕಟ್ಟಿರೋದು ಸಾವಿರದ ಏಳ್ನೂರ ಎಂಟು ನೂರ ಏನೋ ಕೊಟ್ಟಿದ್ವಿ ಅಷ್ಟು ಕಟ್ಟಿ ಹೋಗಿದ ಇಷ್ಟ ಪಟ್ಟು ಹೋಗಿರ್ತೀವಿ ಚೆನ್ನಾಗೆ ನಡ್ಸ್ಕೊಂಡ್ ಹೋದ್ರು ಅವರುೂನು ಮಾಡಸ್ಕೊಂಡ್ ಹೋದ್ರು ಅಷ್ಟೇ
ಅದೇ ಹೋಗಿರೋದಕ್ಕೂ ದುಡ್ಡು ಕೊಟ್ಟಿರೋದಕ್ಕೂ ಎಲ್ಲದಕ್ಕೂನು ಅಂದ್ರಂತ ಸಾರ್ಥಕ ಅನಿಸ್ತಾ
ಹಾ ಅನ್ಸ್ ಅದ ಅನ್ಸಲ್ಲ ಅಂದ್ರೆ ಮ ಮತ್ತೆ ಎಲ್ಲ ಕರೆದ್ರೂ ಹೋಗಲ್ಲ ಅಲ್ವಾ ನಾವು ಅದ್ರಿಂದ ಅವ್ರಗೂ ಗೊತ್ತ ಚೆನ್ನಾಗಿ ಕರ್ಕೊಂಡ್ ಹೋಗ್ತಾರೆ ಚೆನ್ನಾಗಿ ಇ ನೋಡ್ಕೊಂತಾರೆ ಎಲ್ಗಾದರು ಕರ್ಕೊಂಡ ಹೋದ್ರೆ ಜವಾಬ್ದಾರಿಯಿಂದ ಅಷ್ಟೆ ಸಾಕು
ಅಂದ್ರೆ ಇವಾಗ ನಿಮ್ ಶಾಲೆಯಲ್ಲಿ ಪ್ರತಿ ವರ್ಷ ಕರ್ಕೊಂಡ ಹೋಗ್ತಾರ ಕರ್ಕೊಂಡ ಹೋಗ್ ದ್ರ ಇಲ್ಲ ಇವಾಗ ಹ ಯಾವಾಗ್ಲೂ ಒಂದ್ ಎರಡ್ ಮೂರ್ ವರ್ಷಕ್ಕೊಂದ್ಸರಿ
ಇಲ್ಲ ಪ್ರತಿ ವರ್ಷನುೂ ಕರ್ಕೊಂಡ್ ಹೋಗ್ತಾರೆ ಹಂಗೇನಿಲ್ಲ ಪ್ರತಿ ವರ್ಷನೂ ಕರ್ಕೊಂಡ ಹೋಗ್ತಾರೆ
ಹಾ ಹಾ ಎಲ್ಲೆಲ್ಲಿ ಹೋಗಿದ್ದೀರಾ ಎಲ್ಲೆಲ್ ಯಾವ್ಯಾವ
ನಾನ್ ಹೋಗಿರೋದು ಇಸ್ರೋಗ ಅಷ್ಟೇ ಅಂದ್ರೆ ನಮ್ ಕಾಲೇಜ್ ನಲ್ಲಿ ಬೇರೆ ಸಮಯದಲ್ಲಿ ನಾನ್ ಹೋಗಿರಲ್ಲ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಂದ್ರೆ ಸ್ವರಂ ವಿಶ್ವೇಶ್ವ ಸರಯ್ಯ ಅಲ್ಲಿ ಮ್ಯೂಸಿಯಂ ಅಂತಿದೆ ಅಲ್ಗೋಗಿದ್ದೆ ಅಲ್ಲಿ ಬೇರೆ ಅಂದ್ರೆ ನಮ್ಮೂರ್ ಕಡೆ ಸ್ಥಳಗಳು ನಿಮ್ಗೆ ಅಷ್ಟು ಗೊತ್ತಿರಲ್ಲ ಯಾಕಂದ್ರೆ ನಾವ್ ಹಳ್ಳಿ ಸೈಡ್ ಇದೆ ಬ್ದಿದ್ದತ್ತು ಹಳ್ಳಿ ಸೈಡ್ ಅಲ್ಲಿ ಹಂಗೆಲ್ಲ
ಇಲ್ಲ ಹೇಳಿ ಪರವಾಗಿಲ್ಲ ಅಂದ್ರೆ ನಮ್ಗೂ ಗೊತ್ತಾಗುತ್ತೇವ ಇಂತಿಂತ ಕಡೆ ಇಂತಿಂತ ಸ್ಥಳಗಳೆಲ್ಲ ಅಂತೆಲ್ಲ ಅನ್ಸುತ್ತಲ್ಲ ಹ ಮುಂದೆ ನ ನಮ ಹೂ ಇಂತ ಅಂತ ಕಡೆ ಎಲ್ಲ ಹೋಗೋದಕ್ ಒಂದ ಆ ಆದ್ರೆ ಒಂದ ಸ್ಥಳದ ಬಗ್ಗೆ ತಿೇಳ್ಕೊ ತಿಳ್ಕೊಂಡಂಗ್ ನಮ್ಗು ಅನ್ಸುತ್ತೆ ನಮ್ಗೂ ಒಂದ ಏನು ಅ ನೆಕ್ಸ್ಟ್ ಅಂದ್ರೆ ಇನ್ನೊಂದ್ಸರಿ ಎಲ್ಲಾದ್ರು ಹೋಗ್ಬೇಕ ಅನ್ಕೊಂಡ್ರೆ ನಮ್ಗೂ ಫೋರ್ ಡೇಸ್ ಹಾ ಇನ್ನೊಂದ್ ಕಡೆ ಹ್ಮ್ ಹೌದು
ನಿಜ್ಜ ನೀವೇಳಿದ್ದು
ಹೌದು ಇದೇ ಊರು ಅಂತೇನ್ ಇಲ್ಲ ಅಲ್ಲ ಪ್ರಪಂಚದಲ್ಲಿ ಎಲ್ಲೋದಿ ಎಲ್ಲಿ ಬೇಕ್ ಬೆಕಂದ್ರು ಹೋಗ್ಬೋದಲ್ಲ ಹೇಳಿ ಅಂದ್ರೆ ಇಗ ಗೊತ್ತಿಲ್ಲ ಅಂತಂದ್ರು
ಇವಾಗ ಗೋರಿಬಿದ್ನೂರಲ್ಲಿ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಸಮಾಧಿ ಅಂತ ಅಲ್ಲಿರುತ್ತೆ ಅಲ್ಲಿ ಹೋಗಿದ್ವಿ ಮತ್ತೆ ಮುದ್ದೆನಹಳ್ಳಿ ಅಂ ತ ಅಲ್ಲಿ ಸಾಯಿಬಾಬಾ ಅವರು ಇರ್ತಾರೆ ಮುದ್ದೇನಳ್ಳಿ ಅಲ್ಲಿ ಆದ್ರೆ ಅಲ್ಲಿ ಒಂದು ಮೊಟ್ಟೆ ಪುಟ್ಟ ಪರ್ತಿ ಅಲ್ಗೂ ಕರ್ಕೊಂಡ್ ಹೋಗಿದ್ರು ಸಾಯಿಬಾಬಾ ಸಮಾಧಿ
ಹ್ಮ ಹಾ
ಅದ್ ನನ್ಗು ತುಂಬಾ ಇಷ್ಟ ಹೋಗ್ಬೇಕಂದ್ರೆ ಅದ್ ಪುಟ ಪರ್ತಿ ಅಂದ್ರನೆ ಇಷ್ಟ ಅಲ್ಲೆಲ್ಲಾ ನಮ್ಗೆಲ್ಲಾ ಇಷ್ಟ ಆಗುತ್ತೆ ಹೇಳ್ಬೇಕಂದ್ರೆ ಹೋಗ್ಬೇಕಂದ್ರೆನೆ ಒಂಥರ ಖುಷಿ ಹೋಗ್ತಿದ್ದೀವಿ ಅಂದ್ರೆನೆ ಅಲ್ಲಿ ಕರ್ಕೊಂಡ್ ಹೋಗ್ತಿದಾರಾಂದ್ರೆ ಏನೋ ಒಂಥರ ಖುಷಿ ಅಮ್ಮ ದೇವ್ರ ನೋಡಕ್ ಹೋಗ್ತಿದೀವಿ ದೇವ್ರ ಸಮಾತ್ರೆ ಯಾತೃಕ್ ಹೋಗ್ತಿದೀವಿ ಅಲ್ಲಿ ಎ ಬೇರೆ ನಾವು ನಾಟ್ಯ ಮಾಡಿದ್ವಿ
ಹ್ಮ್ ಹೌದಾ ಅಂದ್ರೆ ನೀವು ಅಂದ್ರೆ ನೀವು ಈತರ ಹಾಡು ಹೇಳೋದು ದಾಗ್ಲಿ ನಾಟ್ಯ ಆತರದಕ್ಕೆಲ್ಲಾ ಅಂದ್ರೆ
ಅಂದ್ರೆ ನಮ್ ಕಾಲೇಜಲ್ಲಿ ಒಂದು ಅಂದ್ರೆ ದೊಡ್ಡವರು ಯಾರ ರೂ ಅವರು ಎಲ್ಲಾ ಮಾಡಿದ್ರು ಮಾಡ್ಸೋಣ ಇವ್ರ್ ಹತ್ರ ಅಂತ ನಾವು ಇದ್ವಿ ಅಂದ್ರೆ ಒಂದು ಗುಂಪು ತರ ಒಂದ್ ಇಪ್ಪತ್ತೊಂದ ಜನ ಒಂದ್ ಒಂದು ಹಾಡ್ಗೆ ನೃತ್ಯ ಮಾಡಿದ್ವಿ ಚೆನ್ನಾಗಿತ್ತು ಅಂತದೆಲ್ಲ ಬರೋದು ಜೀವ ನಂದಲ್ಲಿ ಒಂದೊಂದ್ ಸಲ ಅಷ್ಟೇ
ಹೌದು ಎಲ್ಲ ಎಲ್ಲಾ ತರನುೂ ಅಂಬಾವಸ್ಬೇಕು
ಹಾ ಇಲ್ಲ ಅಂದ್ರೆ ಏ ಏನಪ್ಪ ಇದ್ದು ಏನು ಪ್ರಯೋಜನ ಇಲ್ಲ ಅಲ್ಲಪ್ಪ ಅನ್ನೋ ತರ ಆಗ್ಬಿಡುತ್ತೆ ಇರ್ಬೇಕಷ್ಟೆ
ಹ್ಮ ಸರಿ ಆ ಹಾ ಸರಿ ಇರ್ತೀನಿ